ಹಲೋ.
ಹಾಯ್
ದ್ದೀರಾ
ಏನಿಲ್ಲ ಸುಮ್ನೆ ಮಲ್ಗಿದ್ದೆ ನಿದ್ದೆ ಬರ್ತಿರ್ಲಿಲ್ಲ ಅದಕ್ಕೆ ಕಾಲ್ ಮಾಡ್ದೇ ನೀವು ನೀವೇನ್ ಮಾಡ್ತಿದ್ದೀರಾ
ನಾನ್ ಸುಮ್ನೆ ಕೂತಿದ್ದೆ ಆರ್ ಸಿ ಬಿ ವಿನ್ ಆಯಿತು ಅನ್ನೋ ಖುಷಿ
ಹೌದು ಊಟ ಆಯ್ತು ು ನಿಮ್ಮದು
ನಮ್ದ ಆಯ್ತು
ಊಟ ಮಾಡ ಹಂಗೆ ಒಂದ್ ಸ್ವಲ್ಪ ವಾಕ್ ಹೋಗನ ಅನ್ಕಂಡೆ ಆದ್ರ ಆಗ್ಲಿಲ್ಲ ಸುಮ್ನೆ ಹಂಗೆ ಮಲ್ಕೊಬಿಟ್ಟಿದ್ದೀನಿ
ಸೋಮ್ಬೇರಿ ಆಗ್ಬಾರ್ದು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು
ಹ ಹೋಗ್ತಿದ್ದೆ ಡೈಲಿ ಬಟ್ ಇವತ್ತುು ಸುಮನೆ ಮಲ್ಕೊಂಡೆ ಹಂಗೆ
ಹಂಗಾದ್ರೆ ನೀವು ಜಿಮ್ಗೆಲ್ಲಾ ಹೋಗ್ತೀರಾ
ಇಲ್ಲಪ್ಪ ಜಿಮ್ ಮೆಲೆ ಎಲ್ಲಾ ಸುಮ್ನೆ ಆಹ್ ಉಂಡ ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು ಅನ್ಬಿಟ್ಟು ಒಂದೆರೆಡ ರೌಂಡ್ ಹಂಗೆಂಗಿ ಮನೆತ್ ಓಡಾಡ್ತಿನ ಅಷ್ಟೇ ಆ ತರ ವಾಕ ಎಲ್ಲ ದೂರು ಕೆ ಹೋಗಲ್ಲ ಇಲ್ಲೇ ಒಂದ್ ಐದ ಸತಿ ಓಡಾಡ್ತೀನಿ ಅಷ್ಟೆ ಹ್ಮ
ಫೋನ್ ಎಲ್ಲಾ ಎಷ್ಟೊತ್ ನೋಡ್ತೀರಾ ನೀವ್ ಹಂಗಂದ್ರೆ ದಿನಕ್ಕೆ
ಫೋನ್ ಎಲ್ಲಾ ನಾನ್ ನೋಡೋದು ಅಂದ್ರೆ ಒನ್ ಅವರ್ ಒನ್ ಅವರ್ ಅಂದ ಒನ್ ಅಂಡ್ ಹಾಫ್ ಅವರ್ ನೋಡ್ತೀನಿ ಅಷ್ಟೆ
ಹ್ಮ ನಾನು ಅಷ್ಟೊ ನೋಡಲ್ಲ ಕ್ಸ ಎಲ್ಲ ಹೋಗ್ತೀರಾ ಹಾಗಾದ್ರೆ ನೀವು
ಬುಕ್ಸ್ ಎಲ್ಲಾ ಹಾ ಬುಕ್ಸ ಎಲ್ಲ ಓದ್ತಾ ಇರ್ತೀನಿ ನೀವು
ನಾ ಓದ್ತಾ ಇರ್ತೀನಿ ನಂಗ್ ಬೇಜಾರಾದಾಗ ಬುಕ್ಸ ಓದ್ತಾ ಇರ್ತೀನಿ
ನಾನು ಬುಕ್ಸು ಇಲ್ಲಾಂದ್ರೆ ಮೂವೀಸ್ ಅದು ಏನಾದ್ರೂ ಒಂದು ಮಾಡ್ತಾ ಇರ್ತಿತಿ
ಹ್ಮ
ಹ್ಮ ಮತ್ತೆ ಏನೋ ಫೋನ್ ತಗೋಬೇಕು ಅಂತ ತಕೊಂಡಿದ್ರಿ ತಗೊಂಡ್ರ
ಟಿಂಗ್ ತಗೊಳೋಣ ಅಥ್ವಾ ಐಫೋನ್ ತಗೊಳೋಣ ಅಂತ ಅದ ಇವಾಗ ಬಿಗ್ ಬಿರಿಯಾನಿ ಸ್ ಬರುತ್ತಲ್ಲಾ ಅವಾಗ ಆಫರ್ಸ್ ಇರುತ್ತಲ್ವ ಎಲ್ಲಾ ಎಲೆಕ್ಟ್ರಿಕ್ ಐಟಮ್ಸ್ ಮೇಲೇನು
ಯಾವಾಗ ಬರುತ್ತೆ
ಅದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಬರುತ್ತೆ, ಸೆಪ್ಟೆಂಬರ್ತ್ ಎಂಡಿಂಗ್ ಮ ಮಿಡ್ಡಿಂದ ಬರುತ್ತೆ.
ಹ ಏನು ಅಂದ್ರೆ ಕಡಿಮೆ ಇರುತ್ತಾ
ಹಾ ತುಂಬಾ ಕಮ್ಮಿ ಇರುತ್ತೆ ಅವಾಗ ನನ್ ಫೋನು ಆಲ್ಮೋಸ್ಟ್ ಮೂವತ್ತು ನಾಲಕ್ಕು ಸಾವಿರ ರೂಪಾಯಿ ಇದ್ದಿದ್ದು ಅವಾಗ. ಆವಾಗ ಲಾಂಚ್ ಆಗಿತ್ತು ನನ್ ಫೋನು ಬಟ್ ನನಗ್ ಟ್ವೆಂಟ ಫೈವ್ ಎಲ್ಲ ಸಿಕ್ ಇತ್ತು ಆಲ್ಮೋಸ್ಟ ಟೆನ್ ಥೌಸಂಡ್ ಡಿಫ್ರೆನ್ಸ ಇತ್
ಅಷ್ಟೊಂದು ಕಡಿಮೆ ಆಗಿರುತ್ತಾ
ಟೆನ್ ಡೇಸಲಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ
ಹ್ಮ ನಾನು ಒಂದು ತಗೋಬೇಕಿತ್ತು. ಅದಕ್ಕೆ, ನೀವು ತಗೊಂಡಿದ್ರಲ್ಲಾ ಅದಕ್ಕೆ ಕೇಳಣ ಅಂತ ಮಾಡ್ದೆ.
ಹ, ಐಫೋನ್ ತಗೋಳಿ ಚೆನ್ನಾಗಿರುತ್ತೆ.
ಐಫೋನ್ ಎಲ್ಲಾ ಜಾಸ್ತಿ ರೇಟು, ನನ್ ಹತ್ರ ಅಷ್ಟೊಂದೆಲ್ಲಾ ಅಮೌಂಟ್ ಇಲ್ಲ.
ಅಲ್ಲ, ನೀವೆಲ್ಲಾ ತುಂಬಾ ಇದೆಲ್ಲಾ ಟ್ರಿಪ್ ಮಾಡ್ತಿರ್ತೀರಲ್ ವ ಸೊ ನೀವು ಇನ್ಸ್ಟಾಗ್ರಾಮ್ ಒಂದ್ ಬ್ಲಾಗ್ ಎಲ್ಲ ಮಾಡ್ಕೊಳಕೆ ಕ್ವಾಲಿಟಿ ಬೇಕಲ್ವಾ, ಒಂದ್ ಚಂದ ಫೋನ್ ಕ್ವಾಲಿಟಿ, ಕ್ಯಾಮರಾ ಕ್ವಾಲಿಟಿ ಅದಕ್ಕೆ ಹೇಳಿದೆ.
ಆಕ್ಚುಲಿ ಓ ತಗೋಬೌದಿತ್ತು ಬಟ್ ಆದ್ರೆ ಅಷ್ಟ್ ಫೋನ್ದೆಲ್ಲ ಬಜೆಟ್ ಇಲ್ಲ ನಾನು. ಏನಿದ್ರು, ಒನ್ ಟ್ವೆಂಟಿ ಲು ಟ್ವೆಂಟಿ ಫೈವ್ ಅಷ್ಟರಲ್ಲಿ ನೋಡ್ತಾ ಇದ್ದೀನಿ.
ಓಕೆ, ವರ್ಕ್ ಮಾಡ್ತಿದ್ದೀರಾ ನೀವ ಹಾಗಾದ್ರೆ?
ವರ್ಕೂ ಅಂದ್ರೆ ಇವಾಗ ಸುಮ್ನೆ ಟ್ರೈನಿಂಗ್ ಹೋಗ್ತಿದ್ದೀನಿ, ಕಲಿಯಕೆ ಅಂತ ಹೋಗ್ತಿದೀನಿ ಅಷ್ಟೆ, ವರ್ಕ್ ಏನ್ ಇನ್ನು ಇಲ್ಲ.
ಕಲಿತಾ ಇದ್ದೀರಾ
ಹಾಂ ಹಾಂ ನೀವು ತಗೊಂಡಿದ್ ಫೋನು ಚನ್ನಾಗ್ ಯಾವ ತರ ಮಾಡಲು, ಏನ್ ಚೆನ್ನಾಗಿದ್ಯಾ? ಹಾಂ ಯಾವ ತರ ಫ್ಯೂಚರ್ ಎಲ್ಲ ಇದೆ ನಿಮ್ಮ ಫೋನಲ್ಲಿ?
ಒನ್ ಪ್ಲಸ್ ಮಾಡಲ್
ಒನ್ ಪ್ಲಸ್ ತಗೊಂಡಿದ್ರಾ?
ಹಾಂ ಒನ್ ಟ್ವೆಂ ಟಿ ಜಿಬಿ ಪೇಸ್ ಇರುತ್ತೆ.
ಹಾಂ
ಆಲ್ಮೋಸ್ಟ್ ಫೋರ್ ಇಯರ್ಸ್ ಕಂಪ್ಲೀಟ್ ಆಯ್ತು.
ಫೋರ್ ಇಯರ್ಸ್ ಆಯ್ತಾ ಚೆನ್ನಾಗಿ ಅಂದ್ರೆ ಫೋನ್ ಎಲ್ಲ ಹ್ಯಾಂಗ್ ಆಗತ್ತಲ್ಲ ಆತರ ಏನ ಆಗಲ
ಏನಿಲ್ಲ ಏನಿಲ್ಲ ಚೆನ್ನಾಗಿರುತ್ತೆ.
ಕ್ಯಾಮ್ರಾ ಎಲ್ಲ ಚೆನ್ನಾಗಿ
ಹೌದು ಇವಾಗ್ಲೂ ನನ್ ಫೋನಲ್ಲೇ ನಾವು ಫೋಟೋ ಎಲ್ಲ ತಕೊಳ್ಳೋದು ಚೆನ್ನಾಗ್ ಬರು ಅಲ್ಲ ನಾವ್ ಹೆಂಗ್ ಎಂಗ್ ಯೂಸ್ ಮಾಡಿದಿರಾ ಹಂಗೆ ತಾನೆ ಯಾವ್ದೇ ಆದ್ರೂ ಅಷ್ಟೇ ಜಾಸ್ ತಿ ಯೂಸ್ ಮಾಡುದ್ರೆ ಅಲ್ಲಿಗ್ ಹಾಳಾ
ಅದಂತೂ ನಿಜ ನಾವ್ ಯಾವ್ ತರ ಯೂಸ್ ಮಾಡ್ತೀವಿ ಆ ತರ ಫೋನ್ ವರ್ಕ್ ಆಗುತ್ತೆ.
ಬಾಳಿಕೆ ಬರುತ್ತೆ.
ಹ್ಮ್
ಸೊ ನೀವು ಯಾವ್ದ್ ಪ್ಲಾನ್ ಹಂಗಾದ್ರೆ
ಅಂದ್ರೆ ನಾನು ಅದೇ ನಾನು ಅದನ್ನೇ ಡ್ರೈ ಮಾಡಂತಿದೀನಿ ನತಿಂಗ್ ನ ಆದ್ರೆ ಅದು ಎಷ್ಟ ಷ್ಟು ಬಜೆಕ್ಟ್ ಏನು ಅಂತ ಗೊತ್ತಿಲ್ಲ
ಓಪ್ಪೋ ವಿವೋ ಎಲ್ಲ ಅಷ್ಟೊ ಚೆನ್ನಾಗಿಲ್ಲಾ ಬೇಗ ಬೇಗ ಆಳಾಗ್ಬಿಡುತೆ
ಹಂ ನಾನು ಇವಾಗ ಯೂಸ್ ಮಾಡ್ತಿರೋದು ಓಪ್ಪೋ ಎ ಫಿಫ್ಟಿ ಫೋರು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನಿಲ್ಲ ಚೆನ್ನಾಗಿದೆ ಅದೇ ನೀವ್ ಹೇಳ್ದಂಗೆ ಯೂಸ್ ಮಾಡದ ಅದ್ರ ಮೇಲೆ ಹೋಗುತ್ತೆ ಇವಾಗ ನಂದು ಸಿಕ್ಸ್ ಇಯರ್ ಆಯ್ತು ತಗೊಂಡಲ್ಲೇ
ಓಕೆ ಬಟ್ ಆದ್ರೆ ಚೇಂಜ್ ಮಾಡಬೇಕ್ ಅಕಂತ ಮನ್ಸ ಇರಲ್ಲ ಅಲ್ವಾ
ಹೌದು ಅದೊಂದುಸು ನಿಜ ಬಿಡಿ ನನಗ್ ಇವಾಗ ತಗೋಬೇಕು ಅಂತ ಏ ಅನಿಸ್ತಾ ಇಲ್ಲ ಬಟ್ ಒನ್ ಒನ್ ಟೈಮ್ ಯಾವಾಗ್ಲಾದ್ರು ಅಂದ್ರೆ ನನ್ ಇವಾಗ ಫೋಟೋ ತಕ್ಕೋಬೇಕು ಅಂದಾಗ ಏನೋ ಒಂದ್ ಮಾಡ್ಬೇಕಾದ್ರೆ ನನ್ನ ಹತ್ರನು ಒಂದ ಚೆನ್ನಾಗಿರೋ ಫೋನ್ ಇದಿದ್ರೆ ನನ್ ಫೋನ್ ತಕೋಬೋದಿತ್ತಲ್ಲ ಫೋಟೋ ಎಲ್ಲಾ ಚನ್ಸುತ್ತೆ ಅಷ್ಟೇ
ಟಾಚ್ ಗಳು ಬೆಳೆದಿರುತ್ತ ಫೋನ್ ಬಗ್ಗೆ
ಹ್ಮ್ ನನಗಂತು ಬೇರೆ ಫೋನ್ ತಗೋಬೇಕು ಅಂತಾನೇಣ್ಸಲ್ಲ ಒನ್ ಒಂದ್ ಟೈಮ್ ಹೇಳ್ತೀನಿ ನಾನ್ ಬೇರೆ ತಗೋತೀನಿ ಅಂತ ಬಟ್ ಟೈಮ್ಗಳ ನಾನು ಬಹಳ ನಾನು ಇದನ್ನ ಮೇಂಟೈನ್ ಮಾಡ್ತೀನಿ ಇದೇ ಪರವಾಗಿಲ್ಲ ಅಂತ ಅನ್ಕೋತೀನಿ ಇವಾಗ ಇವಾಗ ಅದ ಯೋಚನೆ ಬಂದಿದೆ ಬೇರೆ ತಗೋಣ ಅಂತ ಅದ್ ಮತ್ತೆ ತಗೊಳ್ಳೋತ್ತಿಗ್ ಅಲ್ಲೇ ಬೇರೆದೇ ಹೋಗಿರುತ್ತೆ ನಾನ ಅದೇ ಬೇಡ ನಂಗೆ ಅದು ನಾನ್ ಬೇಡ್ವೇ ಬೇಡ ಅಂತ ಸುಮ್ನ್ ಆಗ್ಬಿಟ್ಟಿದೀನಿ ಇವಾಗ್ ಬೇಡ ಬಿಡಿ ಅಂತ್ ಅಂತೀನಿ, ಅಂದ್ರೆ ಆತರ ಏನೋ ಒಂಥರ ಫೋನ್ ಯೂಸ್ ಮಾಡ್ತಿದ್ರೆ ಏಹ್ ಬೇಡ ಬೇಡ ಚೆನ್ನಾಗಿದ್ದು ಏನುಗ್ ತಗೋಬೇಕು ಅನ್ಸುತ್ ಒನ್ನೋನ್ ಟೈಮು ಆದ್ರೆ ಏನ್ ಗೊತ್ತ ಇದ್ರಲ್ ಆಗ್ಲೆ ಎಲ್ಲ ಸ್ಟೋರೇಜು ತುಂಬಿಬಿಟ್ಟಿದೆ, ಸ್ಟೋರೇಜ್ ಎಲ್ಲಾ ಸ್ಟೋರೇಜು ಸ್ಟೋರೇಜ್ ಅಂತ ಬರುತ್ತೆ ಕ್ಲೀನ್ ಕ್ಲೀನ್ ಅಪ್ ಮಾಡಿ ಕ್ಲೀನ್ ಅಪ್ ಮಾಡಿ ಅಂತ ಬರುತ್ತೆ
ಇವಾಗ ಒಂದೇನೋ ಒಂದ್ ಇದ್ ಬರುತ್ತೆ ವಾ ಎಷ್ಟು. ರುಫೈಗೆ ಫಿಫ್ಟೀನ್ ರುಪೀಸ್ಗೋ ಹಂಡ್ರೆಡ್ ರುಪೀಸ್ಗು ಅದು ಸ್ಟೋರೇಜ್ ಐ ಐಡ್ ಮಾಡುತ್ತೆ ಜಾಸ್ತಿ ಮಾಡುತ್ತೆ ಜಿ ಮೇಲೆ. ಜಿಮೇಲ್ನು ಎರಡ್ ಕ್ರಿಯೇಟ್ ಮಾಡ್ಕೊಂಡು ಅದ್ ಸ್ವಲ್ಪ ಫೋಟೋಸ್ನ ಟ್ರಾನ್ಸ್ಫರ್ ಮಾಡಿ, ಅವಗ್ ಸ್ವಲ್ಪ ವರ್ಕ್ ಆಗುತ್ತೆ. ಅದಿಕ್ಕೆ ನಾನ್ ಇವಾಗ ಏನ್ ಮಾಡ್ತಿದೀನಿ ಗೊತ್. ತಾ ಫೋನಲ್ ಸ್ಟೋರೇಜ್ ಆಗಿ ಎಲ್ಲ ಪೋಟೋಸ್ನ ಡಿಲಿಟ್ ಮಾದ್ ಇವಲ್ಲಾ. ಟು ಇನ್ಸ್ಟಾಗ್ರಾಮಲ್ ಪೋಸ್ ಮಾಡ್ಬಿಟ್ಟಿರ್ತೀನಿ ಯಾವ್ಯಾವ್ ಚೆನ್ನಾಗಿರುತ್ತೋ ಅವ್ನ ಸೊ ನಂಗ್ ಅವಾಗ್ ಫೀಲ್ ಆಗಲ್ಲ ಇಲ್ಲಾಂದ್ರೆ ಡಿಲೀಟ್ ಮಾಡ್ಬಿಟ್ಟು ಆಮೇಲೆ ಆ ಫೋಟೋ ಸಿಗ್ಲಿಲ್ಲ ಅಂದ್ರೆ.
ಹ ಹೌದು ಆಕ್ಚುಲಿ ನಾನು ಅದಕ್ಕೆ ಒಂದು ಮೆಮೋರಿ ಕಾರ್ಡ್ ತಗೊಂಡು ಅದ್ ಅದಕ್ಕೆಲ್ಲಾ ಫಿಲ್ ಮಾಣ ಅನ್ಕೊಂಡಿದೀನಿ. ಇದು ಮಾಡಿದ್ಮೇಲೆ ಬೇಕಾರೆ ಡಿಲೀ ಟ್ ಆದ್ರೂ ಏನ್ ಬೇಜಾರಾಗಲ್ಲ.
ಹೌದು.
ಹ ಆತರ ಪ್ಲಾನ್ ಅಲ್ಲಿ ಇದೀನಿ ನೋಡಣ. ಫೋನ್ ತಗೊಳೋಣ ಮೆಮೊರಿ ಕಾರ್ಡ್ ತಗೋಳಣ ಅನ್ನೋದ ಯೋಚನೆಲಿ ಇದೀನಿ. ಫೋನ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಅದುಕ್
ಅಂದ್ರೆ ನಾವು ಎಷ್ಟೇ ಚಂದಾ ಫೋಟೋ ತಗೊಂಡ್ರು ಕರ್ನಲ್ ಟ್ಯಾಸ್ ಫೋಟೋ ತೆಗ್ದಾಗ ಇರಲ್ಲ ಬಿಡಿ ಯಾವುದೇ ಪ್ಲೇಸ್ ಆದ್ರೂ. ಬಟ್ ಆ ಫೋಟೋ ನೋಡ್ದಾಗ ನಮ್ಗ್ ಅದೆಲ್ಲ ನೆನ್ ಆಗುತ್ತಲ್ವಾ ನಾವ್ ಮಾಡಿದ್ದು ಎಂಜಾಯ್ ನೆ ಮಾಡಿದ್ದು.
ಏನಿದ್ರು ನಮ್ ಕಣ್ಣಲ್ಲಿ ಏನ್ ಕ್ಯಾಪ್ಚರ್ ಮಾಡಿರ್ತೀವೋ ಅದೇ ನಮಿಗ್ ಯಾವಾಗ್ಲೂ ಮೆಮೊರಿ ಬರ್ತಾ ಇರುತ್ತೆ.
ಹ್ಮ್ ಫೋಟೋದಾದ್ರೆ ಇನ್ನೊಂದ್ ತರ ಖುಷಿ ಹೌದು ಹ ಹ್ಮ್ ಅದೀಕ್ಕೆ ಕಳಿಸಿದ ಫೋಟೋಸ ಎಲ್ಲಾ ಕಲ್ಕೋಳಕ್ ಇಷ್ಟ ಆಗಲಾ ನಂಗೆ ಅದಿ ಕ್ಕೆ ಫೋಟೋಸ್ ಎಲ್ಲ ಕಳ್ಕೊಳಕ್ ಇಷ್ಟ ಆಗಲ್ಲ.
ಆ ಇವಾಗ ಅದೇ ಯಾವಾಗಲೊ ಇವಾಗ ಡಿಲೀಟ್ ಮಾಡ್ಬಿಟ್ಟಿರ್ತೀವಿ ಬಟ್ ಯಾವಾಗ್ಲೋ ಒಂದ್ಸತಿ ನೋಡ್ಬೇಕು ಅಂದಾಗ ಫೋಟೋ ಸಿಗಲಿಲ್ಲ ಅಂದ್ರೆ ಹೊಸಿ ಬೇಜಾರ ಆಗಲ್ಲ.
ನಾವ್ ಅನ್ಕೊಂಡಿರ್ತೀವಿ ಎರಡು ಮೂರ್ ಇದೆ ಅಂತ ಡಿಲಿ ಹೋಗ್ಬಿಟ್ಟಿರ್ತೀವಿ ನೋಡಿದ್ರೆ ಅದು ಒಂದೇ ಒಂದ್ ಇರದು. ಟು ಡಿಲೀಟ್ ಆಗ್ಬಿಟ್ಟಿರುತ್ತೆ.
ಹ ಅವಾಗಂತು ಫುಲ್ ಬೇಜಾರಾಗ್ ಬಿಡುತ್ತೆ ಅಯ್ಯೋ ಆ ಫೋಟೋನ್ ಡಿಲೀಟ್ ಮಾಡ್ಬಿಟ್ಟಿದನ ಥು ನಾನು ನೋಡೇ ಇಲ್ವಲ್ಲ ಅಂತ ಅನ್ಸ್ಬಿಡುತ್ ಅವಾಗ.
ಹ್ಮ್ ಬೇಸರ ಆಗುತ್ತ
ಅದಕ್ಕೆ ಒಂನ್ನೋನ್ ಕಾಪಿ ಆದ್ರು ಇರ್ಬೇಕು ಚೆನ್ನಾಗಿರುತ್ತೆ ಒಂಥರಾ ಅದನ್ನ ನೋಡ್ದಾಗೆಲ್ಲ ಒಂದೊಂದ್ ಸ್ವಲ್ಪ ಖುಷಿ ಆಗುತ್ತೆ. ಮನ್ಸಿಗೆ ನಾವೆಲ್ಲಾ ಹಿಂಗ್ ಹೋಗಿದ್ವಾ ಈ ತರ ಇದ್ವಾ ಆ ಟೈಮ್ ಅಲ್ಲಿ ಇವಾಗ ಆತರ ಇಲ್ವಲ್ಲ ಅಂದ್ರೆ ಒಂದೊಂದ್ಸತಿ ಆಹ ಇವಾಗ ಏನಾದ್ರು ಒಬ್ರೇ ಇದ್ದಾಗ ನೋಡು ಹೋಗ್ಬೇಕು ಇನ್ನೊಂದ್ಸರ್ತಿ ಹೋಗ್ಬೇಕು ಅಂತ ಅನ್ನಿಸ್ತಿರತ್ತೆ ಫೋಟೋ ನೋಡ್ದಾಗಗ ನೀವು ಟ್ರಿಪ್ ಎಲ್ಲ ಹೋಗ್ತೀರಾ? ಹಲೋ ಪ ಮಾತಾಡ್ ತವ್ಳಲ್ಲ ಹಲೋ ಹಲೋ
ಹಲೋ ಕೇಳಿಸ್ತಿದೀಯ ನನ್ ಮಾತಾಡ್ತಿರೋದು?
ಇಲ್ಲ ಕೇಳಿಸ್ತಿರ್ಲಿಲ್ಲ ಇವಾಗ್ ಕೇಳಿಸ್ತಿದೆ ಹೇಳಿ.
ಹಾ ಅದೇ ನಾವ್ ಯಾವ್ದೇ ಫೋಟೋಸ್ನ ಆ ಕ್ಷಣಕ್ ನೋಡ್ ನೀವು ಮೇ ಬಿ ನಾವ್ ಎಷ್ಟ ಷ್ಟೊನ್ ಫನ್ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡ್ದ್ ಮರ್ತಿರ್ತಿವಿ ಸ್ ಮತ್ತೆ ರಾಮ ಮೆಮೋರಿಲ್ ಅದು ಆ ಪ್ಲೇಸು ಆ ಜಾಗ ಫೋಟೋ ಎಲ್ಲಾ ಮರ್ತೋಗಿದ್ರುನು ಆ ಫೋಟೋ ನೋಡಿದ್ರೆ ಸಾಕು ಮತ್ತೆ ಅದೇ ಪ್ಲೇಸ್ ಕರ್ಕೊಂಡಂಗ್ ನಿಲ್ಸುತ್ತೆ
ಹೌದು ಅದು ನಿಜನೇ ಬಿಡಿ ಒಂಥರಾ ಚೆನ್ನಾಗಿರುತ್ತೆ ಹ ಅದಕ್ಕೆ ಒಂದ ಒಳ್ಳೆ ಫೋನ್ ತಗೋಳಣ ಅನ್ಕೊಂಡೆ
ಹ್ಮ್
ಆದ್ರೆ ಏನ್ ಮಾಡೋದು ಅಂದ್ರೆ ಹೇಳಿದ್ನಲ್ಲ ಒಂದ್ ಟೈಮಿಗೆ ಬೇಕು ಅನ್ಸುತ್ತೆ ಇನ್ನೊಂದ ಟೈಮಿಗೆ ಬೇಡ ಅನ್ಸುತ್ತೆ
ಅದೇ ಎರಡೆರಡು ಮನ್ಸ ಇದೆ
ಹ್ಮ್ ಅದಕ್ಕೆ ನಿವ್ ಹತ್ರ ನೋಡೋಣ ಅಂದ್ರೆ ನೀವು ತಗೊಂಡಿದ್ರಲ್ವಾ ಅಹ ನೋಡೋಣ ನಿಮ್ಗೆ ಗೊತ್ತಿರುತ್ತೆ ಒಂದ ಸ್ವಲ್ಪ ಅಂತ ಕೇಳೋಣ ಅಂತ ಕಾಲ್ ಮಾಡಿದ್ದು
ಹ್ಮ್ ತಗೋಳ್ಳಿ ಚೆನ್ನಾಗಿರೋದೊಂದ ಬೇಕಾದ್ರೆ ನಿಮ್ಗೆ ಇದನ್ನ ಕೊಡ್ಲಿಕ್ ಇಷ್ಟ ಅಲ್ಲ ಅಂದ್ರೆ ನೀವು ಇಟ್ಕೊಳ್ಳಿ ಇ ನ ಮೆಂಬರಿಗೆ
ಹ್ಮ್ ನ ಅಂದ್ರೆ ನಾನು ನಾ ತಗೊಂಡ್ಮೇಲೆ ಪೇರೆಂಟ್ಸ್ ಸಿಗದೇ ನಮ್ಮಮ್ಮಂಗೆ ಇಲ್ಲ ನಮ್ಮ ಅಪ್ಪಂಗೆ ಕೊಡೋಣ ಅನ್ಕೊಂಡಿದ್ದೀನಿ
ಹ ಅಂಗೆ ಮಾಡಿ ಅಷ್ಟೇ
ಮತ್ತೆ
ಹೇಳ್ಬೇಕು ಮತ್ತೆ ಯಾವಾಗ ಟ್ರಿಪ್ ಹೋಗ್ತಿದ್ದೀರಾ ನೀವು
ಮತ್ತೆ ನೋಡ್ಬೇಕು ಇನ್ನು ನಮ್ಮ್ ಬ್ರದರ್ಸ್ ಎಲ್ಲ ಯಾವಾಗ ಹೇಳ್ತಾರೆ ಅವಾಗ ಅಂದ್ರೆ ಎಲ್ರೂ ನಾ ಒಟ್ಟಿಗೆ ಮಾತಾಡೋದು ಅವಾಗ ಒಂದು ಯಾವಾಗ್ಲಾದರೂ ಒಂದ ಇದ ಮಾಡ್ತೀವಿ
ಹ್ಮ್ ನಾನವತ್ತೊಂದ ನಿಂದ ರೀಲ್ಸ್ ನೊಡ್ದೆ ಚೆನ್ನಾಗ್ ಮಾಡಿದ್ರಿ
ಮಾವಾ
ಹಾ ಬೆಣ್ಣೆ ಶಾಂತಕಂದು
ಹೇ ಅದ್ ಬಿಡಿ ಬೆಂಕಿ ಇಚ್ ಚೆನ್ನಾಗಿ ಮಾಡಿದೀವಿ
ಹ್ಮ ನೋಡಿ ಆತರ ಎಲ್ಲಾ ಖುಷಿ
ಹಾ ಅದಕ್ಕೆ ಅದೆಲ್ಲ ಕ್ಯಾಪ್ಚರ್ ಮಾಡಕೊಂದು ಫೋನ್ ತೊಗೋಣ ಅಂತ
ಹೌದು ಎಷ್ಟೊಂದು ಖುಷಿ ಮೂಮೆಂಟ್ಸ್ ಇರುತ್ತೆ ಬಟ್ ನಮಗ್ ಗೊತ್ತಿರಲ್ಲ
ಹಾ
ಇಟ್ಕೊಂಡ್ರೆ ಅಟ್ಲೀಸ್ಟ್ ನೆನಪಿಗಾದ್ರೂ ಇರುತ್ತೆ ಅಂತ
ಹ ಹ ಹ ಹೌದು
ಹ್ಮ್
ಸರಿ ಆಯ್ತ. ಇನ್ನೇನಿಲ್ಲ.
ಓಕೆ, ದೆನ್ ಬಾಯ್.
ಓಕೆ ಬಾಯ್. ಹುಚ್ಚಿ, ಹನ್ನೊಂದ್ ನಿಮಷ್ ಮಾತಾಡ್ತಾಳೆ.